ಹ ಹಾ ಈ ಕೇಳಿಸ್ತಿದ್ದೀಿ ನಿಮಗೆ
ನನ್ಗೂ ಕೇಳಿಸ್ತಿದೆ
ಹೌದಾ ಮತ್ತೆ ಆಯ್ತು ತಿಂಡಿ
ಹ್ಮ ಆಯ್ತು ನಿಮ್ದು
ನಂದು ಆಯ್ತು ಹ ಇದು ನೀವು ಶಾಪಿಂಗ್ಗೆ ಯೂಶಲಿ ಎಲ್ಲಿ ಹೋಗ್ತೀರಾ
ನಾನು ಶಾಪಿಂಗು ಮಲ್ಲೇಶ್ವುರಂ ಚಿಕ್ಪೇಟೆ
ಹ ಕೆ ಆನ್ಲೈನ್ ಯಾವ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀರಾ
ಶೋ
ಹಾ
ಮೀಸ -ಮೀಸೋ ಯೂಸ್ ಮಾಡ್ತೀನಿ
ಇದದೆೆಲ್ಲ ಟ್ರೈ ಮಾಡಿ ಬತ್ರ ಅದಲ್ಲೆಲ್ಲಾ ಚೆನ್ನಾಗಿರುತ್ತೆ
ಬಟ್ ಕಾಸ್ಟ್ಲಿ ಇರುತ್ತೆಲ್ವಾ ಮನ್
ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ತ್ತೆ
ಓಕೆ ನೀವ್ ಪರ್ಚೇಸ್ ಮಾಡಿದೀರಾ ಅಲ್ಲಿ ಗಳಲ್ಲಿ
ಸೋರಿ
ನೀವು ಮೈಂತ್ರದಲ್ಲಿ ಪರ್ಚೇಸ್ ಮಾಡಿದ್ದೀರಾ
ಹಾ ನಾನ್ ಎಷ್ಟೊಂದ್ ಮಾಡಿದೀನಿ ಬಟ್ ಚೆನ್ನಾಗಿರುತ್ತೆ ಬ್ರ್ಯಾಂಡ್ ಎಲ್ಲ ಮತ್ತೆ ಇನ್ನೊಂದ ಏನ್ ಗೊತ್ತಾ ಇವಾಗ ಫಾರ್ ಎಕ್ ಎಕ್ಸಾಮಂಪಲ್ ಮಾಲಲ್ಲೆಲ್ಲ ಹೋಗ್ತಿ ಗೊತ್ತಾ ಅದರಲ್ಲಿ ಎಷ್ಟ ನಮ್ ಬ್ರಾಂಡ್ ಇದೆ ಗೊತ್ತಾ
ಓ
ಆ ಬ್ರ್ಯಾಂಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದ್ ಸ್ವಲ್ಪ ಸ್ವಲ್ಪ ಏನ್ ಜಾಸ್ತಿನೇ ಕಾಸ್ಟ್ಲಿ ಇರುತ್ತೆ ಹ ಸೊ ಅದಕ್ಕೆ ನೋಡಿ ಒಂದ್ಸಲ ಯೂಶಲಿ ಮಾಲ್ಗೆಲ್ಲಾದ್ರೂ ಹೋದಾಗ ಶಾಪಿಂಗ್ ಮಾಡಿದೀರಾ
ನಾ ಮಾಲಾಲಿ ಯಾವ ಜೋಡಿಯೋಗೆ ಹೋಗಿದ್ವಿ ಅಷ್ಟೆ
ಜೋಡಿಯೋ ಮತ್ತೆ ಇನ್ನ ಇದು ಬರುತ್ತಲ್ವಾ
ಟ್ರೆಂಡ್ಸ್
ಟ್ರೆಂಡ್ಸು ಒಳ್ಳೊಳ್ಳೆ ಬ್ರ್ಯಾಂಡ್ ಇದೆ ಇನ್ನು ಬಾಯ್ಸ್ ಅಂತೂ ಯೂಶಲಿ ಬ್ರ್ಯಾಂಡೆಡ್ ಡ್ರೆಸಸ್ ತಗೊಳೋದು
ಓ ಅವರು ಅಲ್ಲಾ ಕರೆಕ್ಟ್
ಹ್ಮ
ಅಷ್ಟಲೇ ಇರುತ್ತಲ್ವಾ
ಹಾ ನನ್ ನನ್ ನನ್ ತಮ್ಮ ಇರತ್ತುು ಜಾಸ್ತಿ ಇವಾಗ ಸ್ಲೀಪರ್ಸ್ ಎಲ್ಲ ತಗೋತಾನೆ ಗೊತ್ತಾ ಅದಕ್ಕೆಲ್ಲಾ ಜಾಸ್ತಿ ಪೂಮಾ ಬ್ರಾಂಡ್ ಯೂಸ್ ಮಾಡ್ತೇನಿ ಇವನ್ ಕ್ಲಾತ್ಸ್ ಕೂಡ
ಹ ಚೆನ್ನಾಗಿರ್ತಪ್ಪೂಮ್ಮಾ
ತುಂಬಾ ಚೆನ್ನಾಗಿರುತ್ತೆ ಪೂಮಾನೂ ಚೆನ್ನಾಗಿರುತ್ತೆ ಇನ್ನೊಂದು ಸ್ಲೀಕ್ಕರ್ಸ್ ಅಂತ ಬರುತ್ತೆ ಗೊತ್ತಾ ಸ್ಲಿಕ್ಕರ್ಸ್ ಆ ಬ್ರ್ಯಾಂಡು ಚೆನ್ನಾಗಿರುತ್ ತೆ.
ಓಕೆ ನಾನು ಜಾಸ್ ತಿ ಯುಝಲೀ ಬಾಟಾ ಪ್ರಿಫರ್ ಮಾಡ್ತೀನಿ.
ಬ ಹ ಬಾಟ ಕೊಡ ಚೆನ್. ಚೆನ್ನಾಗಿರುತ್ತೆ. ಸ್ಟಿಕರ್ಸ್ಗೆಲ್ಲಾ. ಹೌದು ಎಲ್ಲಾ ಕಾಸ್ಟ್ಲಿನೇ ಬಟ್ ಏನ್ ಮಾಡಂಗಿಲ್ಲ ಕಾಸ್ಟ್ಲಿ ದುನಿಯಾ ಆಗ್ಬಿಟ್ಟೈತೆ.
ನಾನ್ ಡ್ರೆಸ್ಸಸ್ ಎಲ್ಲ ಮಾಲ್ಲ್ ಎಲ್ಲ ತೊಗೊಳಲ್ಲ ಬೆಟ್ ಅಲೆಲ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಝುಡಿಯೋ ಆಫರ್ ಇದ್ದಾಗ ಹೋಗ್ತಾ ಇರ್ತೀವ್ ಅವಾಗವಾಗ.
ನಾನು ಹೋಗ್ತಾ ಇರ್ತೀನಿ ಅವಾಗವಾಗ ಚೆನ್ನಾಗಿರೋದಂದ್ರೆ ಒಂದೇ ಸಲ ಶಾಪ್ ಮಾಡ್ತೀಣ್ ನಾನು. ಪದೇ ಪದೇ ಹೋಗಲ್ಲ ಒಂದ್ಸತ್ ತಿ ಹೋದ್ರೆ ಒಂದ್ ವರ್ಷ ಪೂರ್ತಿ ಆಗೊವಷ್ಟು ಸ್ಲೀಪರು ಬಟ್ಟೆ ತಗೊಂಡ್ ಬಂದ್ಬುಡ್ತಿನ್ ಮತ್ತೆ ಮತ್ತೆ ಮತ್ತೆ ಹೋಗೋದಂದ್ರೆ ನಂಗೆ ಇಷ್ಟ ಆಗಲ್ಲ ಒಂದಿನ ಅತ್ ಎ ಟೈಮ್ ಕೊಟ್ಟಿರ್ತಿವ್ ನಾವು.
ನಾವ್ ಹಾಗಲ್ಲ ಪ್ರತಿ ಹಬ್ಬಕ್ಕೂ ಬಟ್ಟೆ ತಗೊಂತೀವ್ ಅಷ್ಟೇ.
ನಾವ್ ಒಂದ್ ಸತಿ ತಗೋಬಿಟ್ರೆ ಆ ಎಲ್ಲಾ ಹಬ್ಬಕ್ಕೂ ಬೇರ್ ಬೇರನೆ ತಗೊಂಡಿರ್ತೀರಿ. ಅದನ್ನ ಅವ ಆ ಬಕ್ ಮಾತ್ರ ಹಾಕೊಳೋದು. ಪದೇ ಪದೇ ಎಲ್ಲೊಗಾಕ್ ಕಾಗುತ್ ಹೇಳಿ ಶಾಪಿಂಗ್ ಎಲ್ಲ ಅದಕ್
ಟೈಮ್ ತಿರೊಲ್ಲ.
ನನ್ ಬರ್ಡೇ ಡ್ರೆಸ್ ಒನ್ ತಗೊಂಡಿದೆ ಮಿಂತ್ರಾದಲ್ಲಿ. ಎಷ್ಟ್ ಚೆನ್ನಾಗಿದೆ ಅಂದ್ ಅದ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ.
ಎಷ್ಟದು ಪ್ರೈಸ್.
ಹ್ಮ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಅನ್ಕೋತೀನಿ.
ಹ ಕ್ವಾಲಿಟಿ ಎಲ್ಲಾ ಛಂದ ಇರುತ್ ತ.
ಹಾ ಫುಲ್ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿರುತ್ತೆ.
ನಾನ್ ಒಂದ್ಸಲ ಟ್ರೈ ಮಾಡ್ ತಿನ್ ಆಗದ್ರೆ ನಿಮ್
ನೋಡಿ ಮಿಂತ್ರಾ ಅಮೆಜಾನೋ ಇನ್ನ ಬ್ಯೂಟಿ ಪ್ರೊಡಕ್ಟ್ ಅಂದ್ರೆ ನಾಯ್ಕಾ ಪರ್ಪಲ್
ಹ ನೈಟ್ ಮೇಲ್ಲ ಕಾಸ್ಟ್ಲಿ ತಾನೆ
ಆಕ್ಚುಲಿ ಏನ್ ಗೊತ್ತಾ ಅಮೆಝನ್ ಅಲ್ಲೂ ಅದೇ ಪ್ರಾಡಕ್ಟ್ ಸಿಗುತ್ತೆ ನಾಯ್ಕದಲ್ಲೂ ಅದೇ ಪ್ರಾಡಕ್ಟ್ ಸಿಗುತ್ತೆ ಬಟ್ ಅಮೆಜಾನ್ ಅಲ್ಲಿ ಒನ್ ಟೂ ಹಂಡ್ರೆಡ್ ರೇಂಜ್ಗ ಇದೆ ನಾಯ್ಕಾದ್ರೆ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ಗ ಇರುತ್ತೆ. ಅಮೌಂಟ ನನಗೂ ಯಾಕಂತ ಐಡಿಯಾನೇ ಇಲ್ಲ.
ದತಾ
ಅಲ್ಲ ನನಗ್ ಫಸ್ಟ್ ಗೊತ್ತಿರ್ಲಿಲ್ಲ ನಾನನ್ ಅದ್ರಲ್ಲೇ ಟ್ರೈ ಮಾಡ್ತಿದ್ದೆ. ನನ್. ಫ್ರೆಂಡ್ ಸಿಸ್ಟರು ಅದಕ್ಕಿಂತ ಅದ್ರಲ್ಲೂ ಅದೇ ಬ್ರ್ಯಾಂಡ್ ಸಿಗುತ್ತೆ ಬಟ್ ಕಮ್ಮಿ ಇರುತ್ತೆ ನೋಡ ಅಂತ ಹೇಳಿದ್ರು ಅಂದ್ರೆ ಅದು ಬ್ಯೂಟಿ ಪ್ರಾಡಕ್ಟ್ಗೆ ಅಲ್ವಾ ಅದಿರೋದು ಇನ್ನೊಂದು. ನ್ ಗೊಾ ನಮ್ಗೆ ಅದ್ರಿಂದ ಎಷ್ಟು ಬೆನಿಫಿಟ್ಸ್. ದೆ ಅಂದ್ರೆ ನಿಮ್ಗೆ ಏನಾದ್ರು ಫಾರ್ ಎಕ್ಸಾಂಪಲ್. ಪಲೇಶಿ. ಶೇರ್ ಮಾರ್ಕೆಟ್ ಎಲ್ಲ ಇರುತ್ತೆ ಗೊತ್ತಾ. ಈ ಬಿಟ್ಕಾಯಿನು ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ. ಸಿ ಅದ್ರ ಬಗ್ಗೆ ಎಲ್ಲಾ ಏನಾದ್ರು ಐಡಿಯಾ ಇದಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಆ ಪರ್ಪಲ್ ಅಥ್ವಾ ನಾಯ್ಕನೇ ತಗೊಳ್ಳಿ. ಅದ್ ಯಾವಾಗ ಲಾಂಚ್ ಆಗುತ್ತೆ. ಆ ಕಂಪ್ನಿ ಬಗ್ಗೆ ಅಂದ್ರೆ ಅದನ್ನು ನಾವ್ ಸ್ವಲ್ಪ ಪರ್ಚೇಸ್ ಮಾಡಿದ್ರೆ. ಹ ಶೇರ್ ಮಾರ್ಕೆಟ್. ಲ್ಲ ಅದು ಇವಾಗ ಲೈಕ್. ಕ್ರೋರ್ ಕ್ರೋರ್ವರ್ಗೂ ದುಡ್ ರಿಟರ್ನ್ ಬರೋದ್ ಕೂಡ ಇರುತ್ತೆ.
ಹೌದಾ.
ಹೌದು. ನನ್ ಫ್ರೆಂಡ್ ಒಬ್ಳು ಹಾಕಿದ್ಲುದ. ಮೇಲೆ ಇನ್ವೆಸ್ಟ್ ಮಾಡಿದ್ಲು ಜಾಸ್ತಿ ಮಾಡಿರ್ಲಿಲ್ಲ ಒಂದ್ ಟೆನ್ ಕೆ ಮಾಡಿರ್ಲ ಅವಾಗ. ಇವಾಗ. ಆಲ್ಮೋಸ್ಟ್ ಅದು ಆಗಿದೆ ಒಂದು. ತ್ರೀ ಟು ಫೋರ್ ಲ್ಯಾಕ್ ವರೆಗೂ.
ಹಾ ಸೂಪರ್ ಅಲ್ಲ.
ಅವಾಗ ಕಾಲೇಜ್ ಡೇಸ್ ಅ ಮಾಡಿದ್ ಅವ್ಳ ತುಂಬಾ ನಾಲೆಜ್ ಇತ್ತು ಅದ ಕ್ಲಾಸಸ್ಗೆಲ್ಲ ಹೋಗಿದ್ದವಳ ಅವಾಗ.
ಓಕೆ.
ಬಟ್ ಅದ್ ಅದ್ರ ಬಗ್ಗೆ ತಿಳ್ಕೊಂಡು ನಾವ್ ಮಾಡ್ಬೇಕು ಸುಮ್ ಸುಮ್ನೆ ಎಲ್ಲ ರಿಸ್ ತಗ. ಕೊಬ್ಬರ್ದು ಯಾವವುದೇ ಬ್ರಾಂಡ್ ಬಗ್ಗೆ ಆದ್ರೂ ಅಷ್ಟೇ.
ಬಟ್ ಅದೇನಾದ್ೂ ಶೇರ್ ಮಾರ್ಕೆಟ್ ಹೋಯ್ತ. ತಂದ್ರೆ.
ಅಷ್ಟ್ ಈಸಿಯಾಗಿ ಯಾವ್ದ್ ಬೆಳೀತಿರುತ್ತೆ ಅದ್ರ ನೋಡಿ ನಮಗ್ ಗೊತ್ತಾಗುತ್ತಲ್ವಾ ಫಾರ್ ಎಕ್ಸಾಂಪಲ್ ಬ್ಯೂಟಿ ಪ್ರಾಡಕ್ಟ್ ಎಲ್ಲ ಅಬ್ಬಿಯಸ್ಲಿ ಚೆನ್ನಾಗೆ ಹೋಗುತ್ತೆ. ಆ ಬ್ರ್ಯಾಂಡ್ಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಬ್ಯ. ಿ ಪ್ರಾಡಕ್ಟ್ ಅಲ್ಲೇ ಶುಗರ್ ದೊಂದ್ ಬರುತ್ತೆ ಗೊತ್ತಾ. ಅದು ಆ. ಆ ತರ ನಾವವು ನೋಡ್ಕೊಂಡು ಆ ಮಾಡ್ಬೇಕು ಇನ್ವೆಸ್ಟ್ಮೆಂಟ್ ಎಲ್ಲ.
ನೀವ ಯಾವ್ದೋ ಮಾಡಿಲ್ವಾ
ನಾನ್ ಅವಾಗ ಮಾಡಿದ್ದೆ ಇವಾಗ ಸದ್ಯಕ್ ಯಾವದ್ರ ಬಗ್ಗೆನೂ ಇಲ್ಲ ಒನ್ ಒನ್ ಇಯರ್ ಬ್ಯಾಕ್ ಎಲ್ಲ ಅಮೌಂಟು ವಿತ್ಡ್ರಾ ಮಾಡ್ಕೊಬಿಟ್ಟೆ ಸ್ವಲ್ಪ ಫಿನಾನ್ಷಿಯಲಿ ಪ್ರಾಬ್ಲಮ್ ಇತ್ತಂತ ಅದಕ್ಕಿಂತ ಮುಂಚೆ ಅದ್ ಇನ್ವೆಸ್ಟ್ ಮಾಡ್ತಾ ಇದ್ದೆ ನಾನು ಎವ್ರಿ ಮಂತ್ ಮಾಡ್ತಾ ಇದ್ದೆ ಅದ್ರಲ್ಲೆಲ್ಲ ನಂಗೆ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ ನನ್ ಫ್ರೆಂಡು ಹೆಂಗಿದ್ಲು ಅಂದ್ರೆ ಅವಳು ಕಾಲಜಿಗೆ ಬರ್ ತಾ ಇದ್ಲೈತ ಆ ಡೈಲಿ ಒ ಒನ್ ಹಂಡ್ರೆಡ್ ರುಪೀಸ್ ಬಿಟ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡೋಳು ಅದ್ ನೆಕ್ಸ್ಟ್ ಡೇ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆದಾಗ ಡ್ರಾ ಮಾಡ್ಕೊಳ್ಳೋಳು
ಹಾಗೆ
ಎವ್ರಿ ಡೇ ಹಂಗೆ ಮಾಡೋಳು ನಂ ಎಲ್ಲಿಂದ ಬರುತ್ ಇವ್ಳಿಗ್ ದುಡ್ಡು ಏನಾದ್ರು ತಿಂತಿಯ ಅಂತ ನಂ ಅಷ್ಟೊನ್ ಕೊಡ್ಸೋಳು ಅಲ್ಲ ನಂಗ್ ಕ್ಯೂರಿಯಾಸಿಟಿ ಎಲ್ಲಿಂದ ಅವಾಗ ಹೇಳಿದ್ದವಳು ನಾನ್ ಬಿಟ್ಕೋಯಿನ್ ಮೇಲೆ ಈ ತರ ಮಾಡ್ತಿದ್ದ್ ಆಮೇಲೆ ನಾನು ಸ್ವಲ್ಪ ಅದ್ರ ಬಗ್ಗೆಲ್ಲ ತಿಳ್ಕೊಂಡ್ಮೇಲೆ ಗೊತ್ತಾಯ್ತು ಅದ್ರಲ್ಲೆಲ್ಲಾ ರಿಸ್ಕ್ ಜಾಸ್ತಿ ಇರುತ್ತೆ ಬಟ್ ನಾಲೆಡ್ಜ್ ಇರ್ಬೇಕು ಯಾವದೇ ಬ್ರಾಂಡ್ ಬಗ್ಗೆ ಆದ್ರೂ ನಾವು ಇನ್ವೆಸ್ಟ್ ಮಾಡಕ್ಕಿಂತ ಮುಂಚೆ ಇವಾಗ ಟಾಟದು ಕೂಡ ಮಾಡ್ತಾರೆ ಬಟ್ ಇವಾಗೆಲ್ಲಹ್ ಹ್ ಗೋಲ್ಡ್ಲ್ಲೂ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಅಹ ಶೇರ್ ಮಾರ್ಕೆಟ್ ಎಲ್ಲ ಡೌನ್ ಆಗ್ಬಿಡುತ್ತೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಯಾಕೆ ಅಂದ್ರೆ ವಾರ್ ನಡಿತ್ ಲ್ವದು ದುಬೈಲಿ
ಹ
ಅದ್ರದ ಎಫೆಕ್ಟ್ ನೀವ ನಿಮ್ಗೆ ಯಾವ್ದಾದ್ರು ಬ್ರ್ಯಾಂಡ್ ಬಗ್ಗೆ ಮಾಡ್ಬೇಕು ಅನ್ಸಿದ್ರೆ ಯಾವ ಯಾವ್ದ್ರಲ್ ಮಾಡ್ತೀರಾ
ನನ್ ಬಗ್ಗೆ ಕಲ್ಕೊಂಡ್ ಮಾಡ್ಬೇಕಂದ ಹೇಳಿ ನೋಡ ಮುಂದೆ ಫ್ಯೂಚರ್ ಅಲ್ಲಿ
ಅದೇ ಯಾವ ಯಾವ ಬ್ರ್ಯಾಂಡ್ ಪ್ರಿಫರ್ ಮಾಡ್ ಸೀರಾಂತ
ಅವಾಗ್ ಹೇಳಿದ್ರ್ ನೈಕಾನೆ ಚೆನ್ನಾಗಿದೆ ಅಂತ
ಹ್ಮ್ ನಾಯಕಾದರು ಕೂಡ ನೀವು ತ್ತ ನಾಯ್ಕದೇ ಮಾಡ್ಬೇಕಂತ ಇಲ್ಲ ಅದ್ರಲ್ಲೂ ಬ್ರಾಂಡೆಡ್ ಬರುತ್ತಲ್ವಾ ಇವಾಗ ಅಲ್ ಯಾವ್ದ ಯಾವ್ದು ಬರುತ್ತೆ ನನ್ಗ ಆದ್ರೆಸ್ರು ಎಲ್ಲ ಅಷ್ಟೊಂದ ಗೊತ್ತಿಲ್ಲ ಅದ್ರಲ್ ಕೂಡ ನಾವ್ ಇನ್ವೆಸ್ಟ್ ಮಾಡ್ಬೋದಂತೆ ಅದ್ರ ಬಗ್ಗೆ ನಂಗು ಅಷ್ಟ ಐಡಿಯಾ ಇಲ್ಲ ಇವಾಗ್ ಸದ್ಯಕ್ಕೆ ಮಾಡ್ಬೋದು ಅದೆಲ್ಲ ಶೇರ್ಸ್ ಎಲ್ಲ ಬಟ್ ಅದಕ್ಕೆಲ್ಲಾ ಕ್ಲಾಸಸ್ ಕೇಳ್ಬೇಕು
ಹಲ್ಲ ಫ್ಯೂಚರ್ ಹತ ಹಾ
ನಮ್ಮಳೆ ಆಫೀಸಲ್ಲಿ ಒಬ್ರು ಇದರು ಲೇಡಿ ಎವ್ರಿಡೇ ಮಂಡೇ ಟು ಫ್ರೈಡೆ ಅದೇ ಕೆಲ್ಸ ಮಾಡ್ತಿದ್ರು ಅವರು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡ ಹಾಕೋರು ತೆಗೋರು ದುಡ್ಡ ಹಾಕೋರು ತೆೆಗೆಯೋರು ವಿತ್ ಇನ್ ಅವರ್ಸ್ಗೆಲ್ಲ ಬರೋದು ಲಕ್ಷ ಲಕ್ಷ ಹಾಕೋರು ಲಕ್ಷ ಲಕ್ಷ ತೆಗಿಯೋರು
ಲಕ್ಷ ಲಕ್ಷಣ
ಹ್ಮ್
ಲಕ್ಷ
ನೀ ಸಿ ಇವಾಗ ಏನೇ ಮಾಡ್ತೀನಿ ಅಂದ್ರರು ಕಳ್ಕೊಳಕೋ ರೆಡಿ ಇರ್ಬೇಕು ತಗೊಳಕೋ ರೆಡಿ ಇರ್ಬೇಕು ಆತರ ಮಣಸೋರು ಮಾತ್ರ ಆತರದ್ದಲ್ಲ ಬಿಸ್ನೆಸ್ ಮಾಡಕ್ ಸಾಧ್ಯ ಇವಾಗ ಫಾರ್ ಎಕ್ಸಾಂಪಲ್ ನಾವ ಇವಾಗ ಅಂಗಡಿ ಓಪನ್ ಮಾಡಿರ್ತಿೀವಿ ಅಂದಕೊಳ್ಳಿ ಡೈಲಿ ಪ್ರಾಫಿಟ್ ಬರುತ್ತೆ ಅಂತ. ಮಾಡ ಡಲಿ ಕಸ್ಟಮರ್ಸ್ ಬರ್ತ ಅಂತ ಅಕ್ಸೆಪ್ಟ್ ಮಾಡಕ್ಕಾಗುತ್ತಾ, ಸೋ ನಮ್ ಪ್ರಯತ್ನ ನಾವು ಮಾಡಬೇಕು ಅಷ್ಟೇ, ನೀವು ನಿಮ್ ಡಾನ್ಸ್ ಅದನ್ನೆಲ್ಲ ಟ್ರೈ ಮಾಡಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಹಾಗೆ ಇನ್ಸ್ಟಾಗ್ರಾಮ್ ಎಲ್ಲಾ ಯಸ್ ಮಾಡಕೊಂಡು ಮಾಡಿ. ಸೊ ಅದ್ರಲ್ಲಿ ಬಂದಿದ್ದ. ಇಷ್ಟ ಅಮೌಂಟ್ ನ ನೀವು್ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ನೀವು ಬೇ ಏನು ಡಿವೈಡ್ ಮಾಡ್ಕೊಂಡು ಸುಮ್ನೆ ಖರ್ಚು ಮಾಡ್ಕೊಳಕಲ್ಲ ಹೋಗ್ಬೇಡಿ ನೀವು್ ಕಸಿನ್ಸ್ ಇದ್ದೀರಲ್ವಾ ಅದನ್ ಬೇರೆ ಕಡೆ ಇನ್ವೆಸ್ಟ್. ಮಾಡಿದ್ರೆ ಅಟ್ಲಿಸ್ಟ್ ನಿಮಗ್ ಗ್ರೋತಿಕ್ ನಿಮಗ್ ಫ್ಯೂಚರ್ಗ್ ಬೇಕಾಗುತ್ತೆ. ಅಲ್ವಾ ಹಲೋ-
ಹಾ ಕೇಳಿಸ್ತಾ ಇದ್ದ ಹೇಳಿ
ಇಲ್ಲ ನು ಒಬ್ಬೇ ಮಾತಾ ಇದನ ಅ ಫಲ್ ಆಗ್
ನಾನು ಅದನ್ನೇ ಕೇಳಿಸ್ಕೊತಾ ಇದ್ದಿ. ಈ ಹೀಗೆಲ್ಲ ಇದಿಯಾ ಆಐಡಿಯ ಸ ಅಂತ.
ಹ್ಮ್ ಸೋ
ಕಜಿನ್ಸ್ ಅಂತ ಹೇಳಿದ್ರಲ್ವಾ ನಾ್ ಈತರ ಎಲ್ಲಾ ಮಾಡ್ಕೊಂಡಿದವು ನಮ್ಗೂ ಆಗ್ತಾ ಇತ್ತಲ್ವಾ ಅಂತ ಅದನ್ನ ಯೋಚನೆ ಮಾಡ್ತಾ ಇದೆ.
ಅಂದ್ರೆ ಯಾವ್ತರ.
ಆದ್ರೆ ಇವಾಗ ಹೇಳಿದ್ರಲ್ಲ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ನಾವು ಸ್ಟಾರ್ಟಿಂಗ್ ಫಸ್ಟ್ ಟ್ರಿಪ್ ಹೋದಾಗ್ಲ ಈ ತರ ಕ್ರಿಯೇಟ್ ಮಾಡ್ಕೊಂಡ್ ಮಾಡಿದ್ರೆ ತುಂಬಾ ಹೋಗ್ತಾ ಇತ್ತು ಮೂರ್ ವರ್ಷ ನಾಲ್ಕು ವರ್ಷದಿಂದ ಎಷ್ಟೊಂದು ಫಾಲೋವರ್ಸ್ ಆಗ್ತಾ ಇದ್ರು.
ಹೌದು ನೀವು ಅವಾಗವಾಗ ಎಲ್ಲ ಆಹ್ ಆ ಮನೆಗೆಲ್ಲ ಹೋಗಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡ್ ಫೋಟೋಸ್ ಎಲ್ಲ ಆಗ್ತಿರ್ತೀರ ಅದನ್ನೆಲ್ಲಾ ಹಾಕೋದು. ಇಷ್ಟೊಂದು ಇತ್ತು ನಿಮ್ದ ಒಳ್ಳಳ್ಳ ಮೆಮೊರೀಸು.
ನಾವೆಲ್ಲಾ ಆಟ ಆಡ್ತಿದ್ವಿ. ಅದೆಲ್ಲ ಯೋಚನೆ ಮಾಡ್ತಾ- ಇವಾಗ
ಹ್ಮ್ ಇವಾಗ ಯೋಚನೆ ಮಾಡಿ ಏನ್ ಪ್ರಯೋಜನ ಇವಾಗ್ಲುೂ ಏನ್ ಟೈಮ್ ಆಗಿಲ್ಲ ಇನ್ನು ಮಾಡ್ಬೋದು.
ಎಲ್ರು ಹೇಗ್ ಹೇಗ್ ಹೇಳ್ತಾರೋ ಹಾಗಾಗೆ ಬಟ್ ಎಲ್ರು ವರ್ಕ್ ಅಲ್ಲಿ ಬಿಸಿ ಇರ್ತಾರೆ ಅದೊಂದು ಪ್ರಾಬ್ಲಮ್.
ಸಿ ಎಡಿಟ್ ಮಾಡಕೆ ಯಾರಾದ್ರೂ ಒಬ್ರು ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ.
ಎಲ್ರು ಕೆಲ್ವರ್ಕ್ ಮಾಡ್ತಾರಲ್ವಾ?
ಹ್ಮ್ ಸರಿ ಆಯ್ತು ಹ್ಮ್ ಸಿಗುವ ಬಾಯ್.